ಹೆಲೋ ಹಾ ಕೇಳಿಸ್ತಾ ಇ ಏನ್ ಮಾಡ್ತಾತ್ರಿ ಹಲೋ
ಹಲೋ
ಹಾ ಕೇಳಸ್ತಾ ಇದೀಯಾ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಕುತ್ಕೊಂಡಿದೀರಿ ನೀವ
ಹಾ ನಾನು ಕೂಡ ಕುತ್ಕೊಂಡಿದ್ದೆ
ಹೌದಾ
ಹಾ ಹೌದು
ಮತ್ತೆನ್ ಸಂಚಾರ ಊಟ ಏನ್ ಮಾಡದು ಇವತ್ತು
ಊಟ ಆಯ್ತು ಅನ್ನ ಸಾರು ಮುದ್ದೆ ನಿಮಗೆ ಕರ್ಕಾಟಕ ರೋಗದ ಬಗ್ಗೆ ಗೊತ್ತಾ
ಹಾ ಗೊತ್ತು ಆಂಗ್ಲ ಭಾಷೆದಲ್ಲಿ ಕ್ಯಾನ್ಸರ್ ಅಂತಾರಲ್ವಾ
ಆ ನಿಮ್ ಧ್ವನಿ ನಮ್ಗೆ ಕರೆಕ್ಟ್ ಕರೆಕ್ಟ್ ಆಗೆ ಕೇಳಿಸ್ತಾ ಇಲ್ಲ ಸಂಪೂರ್ಣವಾಗಿ
ಅದೇ ಆಂಗ್ಲ ಭಾಷದಲ್ಲಿ ಕ್ಯಾನ್ಸರ್ ಅಂತಾರಲ್ವಾ ಅಂದೆ
ಹಾ ಅದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು
ಹ್ಮ ನಮಗೆ ಏನು ಗೊತ್ತು ಅಂದ್ರೆ ಕ ಅಂದ್ರ ಕರ್ಕಟ ರೋಗ ಅಂದ್ರೆ ಜಾಸ್ತಿ ಬದುಕಲ್ಲ ಅಂತ ಗೊತ್ತು
ಆ ಅದ್ರಲ್ಲಿ ತುಂಬಾ ಸ್ಟೇಜಸ್ ಗಳಿದಾವೆ ಅಲ್ವಾ
ಹೌದು ಕ್ಯಾನ್ಸರ್ ಕೆಲವು ಇದ ವಿ ಇದು ಕರ್ಕಟ ರೋಗದು ಕೆಲವು ವಿಧಾನಗಳು ಗೋತ್ತಾ
ಹಾ ಹೌದು ಹೌದು ರಕ್ತ ಆ ಕರ್ಕಟಕ ರೋಗ ಶ್ವಾಸಕೋಶ ಕರ್ಕಟಕ ರೋಗ ಗರ್ಭದ ರಕ್ಷ ಹ್ಮ್ ಕರ್ಕಟಕ ರೋಗ ಮತ್ತೆ ಭಾಯಿ ಕರ್ಕಟಕೋಗ
ಹ್ಮ ಮತ್ತೇನಂದ್ರೆ ಕ್ಯಾನ್ಸರ್ ಲಕ್ಷಣಗಳು ಅವು ದೇಹದಲ್ಲಿ
ಹಾ ಹೌದು ಹೌದು
ಮನುಷ್ಯ ಇದ್ದಕ್ಕಿದ್ದಂತೆ ತೂಕ ಕಡಿಮೆ ಆಗುವುದು ಹೆಚ್ಚಿದ್ದ ನೀವು ನಿರಂತರ ಕೆಮ್ಮು
ಹಾ ಆಮೇಲೆ ಅದು ಇದೆ ಅನ್ನೋದೇ ಮನ್ಷ್ಯನ್ ಜೀವ ಅಲ್ಲ ಮನ್ಷ್ಯನ್ ದೇಹದಲ್ಲಿ ಅದ ಇದೆ ಅನ್ನೋದೇ ನಮಗ್ ಗೊತ್ತಾಗಿರಲ್ಲ ನಮಗೆ ಯಾವಾಗ್ಲೂ ಏನೋ ಆ ಜಾಸ್ತಿ ಏನಾದ್ರು ಆದಾಗ ನಾವು ಹೋಗಿ ಆ ಅದನ್ನ ಪರ ಪರಿಕ್ಷೆ ಮಾದಿಸ್ತಾಗಲೇ ನಮಗ್ ಗೊತ್ತಾಗೋದು
ಹ್ಮ್ ಹೌದು
ಹೌದು ಹೌದು ಹೌದು ಹಾ ಹೌದು ಹೌದು ಹೌದು ಹೌದು ಹೌದು ಧೂಮಕ ಧೂಮ ಪಾನ ಮತ್ತೆ ಮದ್ಯಪಾನ ಹ ಸೇವನೆ ಮಾಡುವುದದಿಂದ ನ ಎಷ್ಟೊಂದು ಜನ ದಕ್ಕೆ ಶ್ವಾಸಕೋಶ ಕ್ಯಾನ್ಸರ್ ಅನ್ನೋದು
್ಮ ಬಂದಿ ಮತ್ತೆ ಇದು ಕರ್ಕಟ ರೋಗಕ್ಕೆ ತಡೆಗಟ್ಬೇಕಾದ್ರೆ ನಿರ್ಮಯಿತ ನಿಯಮಿತ ವ್ಯಾಯಾಮ
ಹೆಚ್ಚು ಹ ನೀರ್ ಕುಡಿಯು ಅಹ ನೀರನ್ನು ಸೇವಿಸ ಹೌದು ಹೌದು ಹ್ಮ ಅದನ್ನ ಮ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಧೂಮಪಾನ ಮತ್ತು ಮದ್ಯಪಾನ ತಂಬಾಕು ಕು ಅನ್ನು ಸೇವನೆ ಮಾಡುವುದ ತುಂಬಾ ಕಡಿಮೆ ಮಾಡ್ಬೇಕು ಹ್ಮ್ ಆಮೇಲೆ ಕರೆಕ್ಟ್ ಆಗಿ ಆಹ ರೋಗಗಳು ವ್ಯಾಯಾಮಗಳನ್ನ ತುಂಬಾ ಚೆನ್ನಾಗಿ್ ಮಾಡ್ಬೇಕು ತುಂಬಾ ತುಂಬಾ ಒಳ್ಳೆ ಅಂತ ಆಹಾರ ಅ ಸ್ವೀಕ ು ಕಬ್ಬು ಮತ್ತೆ ಆತರ ಹ ಇರೋಂತ ಆಹಾರಗಳನ್ನ ಸ್ವೀಕರಿಸ್ಬೇಕು ಅವಾಗ ನಾವ ಅದನ್ನ ತಡೆಗಟ್ಬಹುದು
ಹೌದು ಅಂದ್ರೆ ಕರ್ಕಟ ರೋಗ ಇದ್ದಾಗ ಪಾಪ ವಯಸ್ಸಾಗಿರ್ಗ್ ಬಂದ್ರೆ ನಾವೇ ಧೈರ್ಯ ತುಂಬ್ಬೇಕಲ್ವಾ ಕಾಳಜಿ ತೋರ್ಸ್
ಹೌದು ಹೌದು ಆಮೇಲೆ ವಯಸ್ಸಾಗಿರೋಗ್ ಬಂದ್ರೆ ಏನು ಒಂದು ಸಮಸ್ಯೆ ಸಮಸ್ಯೆ ಎಂತ ಅಂದ್ರೆ ಅವ್ರಿಗೆ ವಯಸ್ಸಾಗಿರೋದ್ರಿಂದ ನಾವು ಚಿಕಿತ್ಸೆನ ಮಾಡ್ಸೋದು ತುಂಬಾ ಕಷ್ಟ ಆಗಿರುತ್ತೆ ಯಾಕಂದ್ರೆ ಇವಾಗ ವೈದ್ಯ ವೈದ್ಯರು ಕೂಡ ಹೇಳ್ತಾರೆ ಚಿಕಿತ್ಸೆ ನಾವು ಕೊಡೋದೇನ ಕೊಡ್ತೀವಿ ಆದ ಅವರು ಉಳಿತರ ಇಲ್ವಾ ಅನ್ನೋದು ನಮಗೂ ಕೂಡ ಆ ಗೊತ್ತಿರಲ್ಲ ನಮಗೂ ಕೂಡ ಹೇಳಕ್ ಆಗಲ್ಲ ಅ ಹೇಬಹುದು ಆಫ್ ಆಫ್ ಐವತ್ತೈವತ್ತು ಹಂಡ್ರೆಡ್ ಅಂದ್ರೆ ನೂರ್ ಪರ್ಸೆಂಟ್ ಕೂಡ ಕೊಡಕ ಆಗಲ್ಲ ಮಂತ ಹೇಳ್ತಾರಲ್ವಾ ಆತರ
ಹೌದು ಏನಿಲ್ಲ ನಮ್ಮ ಈ ಜನಗಳು ಆ ಆಬಕಾರಿ ಅಭ್ಯಾಸಗಳ ಬಿಡ್ಬೇಕು ಸಿಗ್ರೇಟ್ಸ್ದು ಮ
ಹ್ಮ್ ಹೊರಗಿನ ತಿಂಡಿಗಳು ರೋಡ್ ಸೈಡ್ ತಿಂಡಿಗಳು ಅವನ್ನೆಲ್ಲಾ ತುಂಬಾ ಬಿಡ್ಬೇಕು ರಸ್ತೆ ಬದಿಯಲ್ಲಿ ತಿನ್ನೋದ್ರಲ್ಲಂತೂ ಅವರು ಏನ್ ಮಾಡಿತಾರೋ ಏನ್ ಬಿಟ್ಟಿತ್ತಾರೋ ಗೊತ್ತಿರಲ್ಲ ಆದ್ರೂ ನಾವು ಎಲ್ಲಾ ಅದನ್ನೇ ಸ್ವೀಕಸ್ತಾ ಇರ್ತಿೀವಿ ಯಾಕಂದ್ರೆ ನಮಗ್ ಅದನ್ ಕಂಡ್ರನೇ ಬಹಳ ಇಷ್ಟ ಆಗಿರುತ್ತೆ
ಕ್ಯಾನ್ಸರ್ ಚಿಕಿತ್ಸೆ ಮಹತ್ವ ಪಡಿಬಹುದು ಆರಾಮದ ಹೊತ್ತದಲ್ಲೇ ಪತ್ ಪತ್ತೆ ಆದ ಚಿಕಿತ್ಸೆ ಸುಲಭ ಆಗುತ್ತಲ್ವಾ ಹ
ಹೌದೌದು ಹೌದು ಹೌದು ಇವಾಗ ತುಂಬಾ ಅತಿ ಹೆಚ್ಚು ದಾಖಲೆಗಳು ಇರೋದು ಅಂದ್ರೇನೆ ಅದ್ರ ಬಗ್ಗೆನೆ ಅಂತ ಅನ್ಸುತ್ತೆ ಆದ್ರೆ ಇನ್ನು ಒಂದು ಏನಂದ್ರೆ ಅದಕ್ಕೆ ಸಂಪೂರ್ಣ ಮೆಡ ಷ ಅಂದ್ರೆ ಆಹ ಸಂಪೂರ್ಣವಾದಂತ ಔಷಧಿ ಇನ್ನು ಕಂಡುಹಿಡಿಯಕ ಆಗಿಲ್ಲ ಎಲ್ಲೋ ಒಂದೊಂದಕ್ಕ ಇರ್ಬೋುದು ಅದು ಫಸ್ಟ್ ಹಂತದಲ್ಲಿದ್ದಾಗ ಎರಡನೇ ಹಂತದಲ್ಲಿದ್ದಾಗ ಹೆಂಗೋ ಓ ನೋಡ್ಬೋದು ಬಟ್ ಆದ್ರೆ ಅದು ನಾಲ್ಕು ಚತ್ನೆ ಅಂತಕ್ಕ ಹೋದ್ರೆ ಉಳಿಯಂತ ಆ ಚಾನ್ಸಸ್ ಆಗ್ಲಿಯ ಉದಾಹರಣೆಗಳಾಗ್ಲಿೇ ಇರುವುದು ಲ್ಲ ಆಮೇಲೆ ಇನ್ನುೂ ಒಂದ ಏನಂದ್ರೆ ಇವಾಗ ಏನ್ ಆ ಆಶ್ಚರ್ಯ ಅಂತ ಅಂದ್ರೆ ಆ ನಾವ್ ಅನ್ಕೊಂಡ ಇರ್ತೀವಿ ಈಗ ವೈದ್ಯರು ಕೂಡ ಹೇಳಿತಾರೆ ಇವ್ರು ಉಳಿಯೋದ್ ಕಷ್ಟ ಆ ನಾಲ್ಕನೇ ಹಂತದಲ್ಲಿದೆ ಅ ಲ್ಲ ಅಂತ ಅಂದ್ರೆ ಆದ್ರೆ ಕೆಲವು ಒಂದ್ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಅಂತಾರೆ ಎಷ್ಟೊಂದ್ಸತಿ ಬತ್ಕಿ ಉಳ್ದಿ ಚೆನ್ನಾಗಿರ ಅಂತ ಸಂದರ್ಭಗಳು ಕೂಡ ಇದ್ದಾವೆ ಅದಕ್ಕೆ ನಾವು ಖುಷಿ ಪಡ್ಬೇಕು. ಅಂತ ವೈದ್ಯಕೀಯನೂ ನಮ್ಮ ಇದ್ರಲ್ಲಿ ಬೆ ಬೆಳೆದಿದೆ ಅಷ್ಟೊಂದು ಉನ್ನತ ಮಟ್ಟದಲ್ಲ ಇದೆ ಅನ್ನೋದಕ್ಕೆ ನಾವು ತುಂಬಾ ಖುಷಿ ಪಡ್ಬೇಕು.
ಏನೇ ಆದ್ರೂ ಕುಟುಂಬ ಬೆಂಬಲ ಕರ್ಕಟ ರೋಗದಲ್ಲಿರು. ಬೇಕು ಪ್ರೀತಿ ಬೆಂಬ್ಲ. ಅಗತ್ಯ ಧೈರ್ಯ ಆತ್ಮವಿಶ್ವಾಸ.
ಹೌದ ಹೌದು
ಅಂದ್ರೆ ಅದು ಬಂತು ಅಂತ ಅಂದ್ರೆ ನಾವ್ ಏನ್ ಹೆಂಗೆ ಅಂದ್ರೆ ತೂಕ ಕಡಿಮೆ ಆಗದು ಆತರ ಹೆಚ್ಚು ದಣಿವು ಆತರ ಎಲ್ಲ ಆಗುತ್ತಲ್ಲ ಅವಾಗ ನಾವು ಅರ್ಥ ಮಾಡ್ಕೋಬೇಕು.
ಹೌದು
ಅವಾ ಅಂತದ್ದೆಲ್ಲ ಆದಾಗ. ದೀರ್ಘಕಾಲದಲ್ಲಿ ಕೆಮ್ಮು. ಬಂದಾಗ ಊಟ ಆದಾಗ ಅವಾಗ. ಎಲ್ಲ ನಾವು ಅರ್ಥ ಮಾಡ್ಕೋಬೇಕ್. ಓ ನಮಗೆ ಏನೋ ಆಗ್ತಾ ಇದೆ. ಇದೆ ನಮ್ ದೇಹದಲ್ಲಿ ಏನೋ ಆಗ್ತಾ ಇದೆ. ಇದು ನಿಂಗೆ. ದು ನಾವು ಇದನ್ನ. ಪರೀಕ್ಷೆ ಮಾಡ್ಸಕಬೇಕು ಅಂತನ್ ನಾವು ಮುಂದೆ ಹೋಗ್ಬೇಕು ಫರ್ಸ್ಟ್ ನಾವು. ಆ ಮೊದ್ಲು ಮುಂದೆ ಹೋದ್ರೆ ನಾವು ನಮ್ ಜೀವನ ಉಳಸ್ಕೊಳಕೆ ಏನಾದ್ರು ಒಂದ್ ದಾರಿ ಇರುತ್ತೆ. ಆಮೇಲೆ. ಇನ್ನು ಒಂದ್ ಏನಂದ್ರೆ ಎಷ್ಟೊಂದ ಸಂದರ್ಭಗಳಲ್ಲಿ. ದು ಮತ್ತೆ ಅದು ಬೆಳೆದು ಮತ್ತೆ ಅದು ಜಾಸ್ತಿ ಆಗಿ ತೀರ ಹೋಗಿರೊ ಅಂತವ್ರು ತುಂಬಾ ಜನ ಇದಾರೆ ಅದೊಂದು ಬಹಳ ಬೇಜಾರಾಗುವಂತ ಸಂಗತಿ ಉಳಿತಾರೆ ಬದುಕ್ತಾರೆ ಅಂತ ಅಂದು ಅವರು ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲಾರೂ ತುಂಬಾ ಖುಷಿಯಾಗಿರ್ಬೇಕು. ಕರೆ ಅದ್ ಇನ್ನು ಜಾಸ್ತಿ ಯಾಗಿ ಅವರ್ ಇನ್ನ ಫುಲ್ಲು. ಇದ್ದಾರೆ ಅಂತರು ಇದ್ದಾರೆ ಅದು ತುಂಬಾ ಬೇಜರಾಗ ಅಂತ ಸಂಗತಿ. ಅವರು ಏನೋ ಒಂದ್ ಆಸೆ ಉಳಿತಾರೆ ಅಂತ ಅಂತ ಅಂದ್ಬಿಟ್ಟು ಏನೋ ಮಾಡಿತಾರೆ ಆದ್ರೆ ಅ ಆಗಿರಲ್ಲ ಆಮೇಲೆ ರಕ್ತಸ್ರಾವ ಅದೆಲ್ಲಾ ಅಂದ್ರೆ ಆ ಆ ಇನ್ನು ಒಂದ ಏನಂದ್ರೆ ಬ್ಲಡ್ ಅಂದ್ರೆ ರಕ್ತಕ್ಕೆ ಕ್ಯಾನ್ಸರ್ ಇರುತ್ತಲ್ಲ ಅವ್ರಿಗಂತೂ ಆಗದೇ ಇಲ್ಲ ಪಾಪ
ಹೌದು ಉತ್ತಮ ಅಭ್ಯಾಸ ಮಾಡ್ಕೋಬೇಕಾದ್ರೆ ಕರ್ಕಟ ರೋಗದಲ್ಲಿ ಪ್ರತಿದಿನ ವ್ಯಾಯಾಮ ಹಣ್ಣು ಮ ತರಕಾರಿ ಸಾಕಷ್ಟು ನೀರು ಸಮಯ ನಿಿದ್ರೆ ಮನ್ಸ ನ್ನು ಶಾಂತವಾಗಿಡಬೇಕು
ಹಾ ಹಾ ಹಾ ಅದು ಮತ್ತೆ ಆ ಕರ್ಕಾಟಕ ರೋಗ ಹೇಗಿದೆ ಇದೆಯಾ ಇಲ್ವಾ ಅಂತ ನಾವು ಆ ತಿಳ್ಕೊಳೋದಕ್ಕೆ ನಾವು ಒಂದು ಎಲುವ ನನ್ನ ಪರಿ ಪರಕ್ಷೆಗಳು ಮಾಡಿಸ್ಬೇಕಾಗುತ್ತೆ ಅದು ಯಾವುದು ರಕ್ತ ಪರೀ ಮತ್ತೆ ಸಿಟಿ ಎಮ್ ಆರ್ ಐ ಎಕ್ಸ್ ಆಮೇಲೆ ಬ್ಯಾಪ್ಟೀಸ್ ಆಮೇಲೆ ಆತರ ಯಾವೋ ಪರೀಕ್ಷೆಗಳನೆೆಲ್ಲ ಮಾಡಸ್ಬೇಕಾಗುತ್ತೆ ಮತ್ತ ಇವನ್ನೆಲ್ಲಾ ಮಾಡ್ಸಿ ನಾವು ತಿಳ್ಕೋಬೇಕು ಅದೇನು ಅಂತ ಅಂದು
ವಿಧಗಳುಂದ್ರೆ ಸ್ಥಾನ ಶ್ವಾಸಕ ಶಬಾಯ ವಟ್ಟೆ ರಕ್ತ
ಆಮೇಲೆ ಮಹಿಳೆಯರಿಗೆ ಗರ್ಭಚೀಲದಲ್ಲೂ ಕೂಡ ಕ್ಯಾನ್ ರ್ ಕರ್ಕಟಕ ರೋಗ ಬರುವಂತ ಚಾನ್ಸಸ್ ಅ ಅನು ಅಲ್ಲ ಸಂಬಂಧಗಳು ತುಂಬಾ ಇರುತ್ತೆ ಅವರು ಆ ಎಷ್ಟು ಎಷ್ಟೊಂದ್ ಜನ ಅದ್ರಲ್ಲೇನೆ ಪ್ರಾಣಕ್ ತಕೊಂಡಿರೋಂಥದ್ದು ಆಮೇಲೆ ಹಾ ಇನ್ನೊಂದು ಹ್ಮ ಹೃದಯ ಅಂತ ಪಾರ್ಟಗಳಲ್ಲಿ ಅಂತ ಅಂಗಗಳಲ್ಲಿ ಎಲ್ಲ ಅ ಕ್ಯಾನ್ಸರ್ ಆಗಿ ಅ ಅಂತದ್ದು ಅವರು ಅವರು ಕೂಡ ಅದನ್ನ ಪ್ರಾಣ ತಕೊಂಡಿರೋ ಅಂತವ್ರು ಇದ್ದಾರೆ ಎಷ್ಟೊಂದ್ ಜನ
ಕ್ಯಾನ್ಸರ್ ಕೋಶ ಇದು ಹೇಗ ಹರಡ ಅಂದ್ರೆ ರಕ್ತ ಮಾ
ಹೌದು ಆ ಆಥರನೇ ಅದು ಬೆಳೆಯೋದು ಇವಾಗ ಒಂದ ತ್ತಾಗ ಇದೆ ಅಂತ ಅನ್ಬಿಟ್ಟು ವೈದ್ಯರು ಅದಕ್ಕೆ ಚಿಕಿತ್ಸ ರಿ ಕೊಟ್ಟ ಬಿಟ್ಟು ಅದನ್ನ ಆ ಕ ಅದನ್ನ ತಗ್ದು ಆದ್ರೆ ಅದು ಒಂದ್ ಚೂರು ಅದು ರಕ್ತತ್ರ ರಕ್ತದಿಂದಾನೇ ಆಹ ಬೇರೆ ಕಡೆ ಹೋಗಿ ಹೋಗಿ ಹೋಗಿ ಹೋಗಿ ತುಂಬಾ ಜಾಸ್ತಿಯಾಗಿ ಬೆಳೆದು ಅದನೇ ಹೇಳಿತ್ತು ಫಸ್ಟ್ ಅಷ್ಟು ಮೊದಲನೇ ಅಂತದ್ದಾಗ ಾಗ ಅದನ್ನ ಆಪರೇಷನ್ ಮಾಡಿ ಆ ಇನ್ನೊಂದು ಏನೋ ಮಾಡಿ ತಗದಿದ್ದಾರೆ ಬಟ್ ಆದ್ರೆ ಏನಂದ್ರೆ ಅದು ರಕ್ತದಿಂದ ಆಲ್ರೆಡಿ ಮುಂದೆ ಹೋಗಿರೋದ್ರಿಂದ ಅದನ್ನ ಮತ್ತೆ ನಾವು ಏನು ಮಾಡಕ್ ಆಗಲ್ಲ ಅದು ಅವರವರ
ದೇಹ
ಅಂದ್ರೆ ಅವ್ರ ಇಷ್ಟಗಳು
ಹ್ಮ
ಅವಕ್ಕ ಅವ ಅವರಿಗೆ ಆವಕಾಶ ಇದ್ರೆ ಬದುಕ್ ತಾರೆ ಅವ್ರು ಈ ಭೂಮಿ ಮೇಲೆ ಇರ್ಬೇಕು ಅಂತ
ಹೌದು ಅದಕ್ಕ ನಿಜಾನೇ ಕ್ಯಾನ್ಸರ್ ಆದಷ್ಟು ತಡೆಗೊಟ್ಟೋಣ ಸರಿನಾ
ಹೋಣ ನಿಮ್ಮ್ ಮನೆಯಲ್ಲಿ ಚೆನ್ನಾಗ್ತಡೆಗಟ್ಟಿ